ಹಾ ಹೌ ಆರ್ ಯು. ಇದು ಯಾರು ಯಾರು.
ಇದು ಇಂಗ್ಲೀಷ್ ಇಲ್ಲ ನೋ ಇಂಗ್ಲೀಷ್.
ಓಕೆ ಹಾ ಹಾ ಯಾರ್ ನೀವು ಮಾತಾಡ್ತಿರೋದು.
ನೀವ್ ಯಾರೂ.
ನಾವು ಪ್ರಜ್ವಲ್ ಅಂತ.
ಹ ಹೆಸರ್ ಬೇರೆ ಏಡುು
ಹೆಸರ ಹೇಳ್ಬಡ್ ಬಿಡ್ ಎಲ್ಲ ನಾವ್ ಶಿವಾ ಅಂತ ಮಾತಾಡ್ತಿರೋದು.
ಏ ಸುಮ್ಮ ಕುಂಡ್ರೊಪ್ಪಾ ಮತ್ತ ನಿಂದ ಬೇರೆ.
ನೀ ಯಾರ್ ಬಸಮ್ಮನ್ ಹ.
ಆ ಹೆಲೋ.
ಹಲೋ ಬಸ್ಸು.
ಹೆ ಹೆ ಹ ಹಲೋ ಹ ಹ ಹಾ ಹಾ
ಹಲೋ.
ಹೆಲೋ.
ಹಾ ಏನ್ ಮಾಡ್ತೀದಿರಾ.
ಏನಿಲ್ಲ.
ಊಟ ಆಯ್ತಾ.
ಈಗೆ ಆಯ್ತಣ್ಣ.
ಏನ್ ಮಾಡದ್ರಿ ಊಟಾ.
ನಂಗ್ ಅಂಜಿಕಿ ಹೊಂಟುದ ಅಪ್ಪಾ ಯಾಕೋ.
ಏ ಏನ್
ನನ್ ಬಲ್ಲೆ ಇರ್ತುದ ಅಲಾ ಗೊತ್ತಾತುದ್ ಬಿಡೋ ಹಲೋ.
ತಿಂಡಿ ಏನ್ ಮಾಡ್ದೇ.
ಬಿರೇಣಿ
ಬಿರಿಯಾನಿ ತಿಂದಾ ಏನ್ ಬಿಟ್ಬಿಟ್ಟೆ ಒಂದ ಮಾತದ್ರು ಕರೆಯೋದ ಇತ್ತ್ ತಾನೆ.
ಇಲ್ಲಾ ಸುಮ್ ತಿಂದ ಹಂಗೆ.
ಕೋಳ ಮಾಂಸ ತಿಂದಾ ಅಥವಾ ನಾಯ್ ನಾಯಿ ಮಾಂಸ ತಿಂದಾ.
ಕೋಳಿ.
ಕೋಳಿ ಮಾಂಸ ಎಲ್ಲಿ ತಿಂದಿರೋದು.
ಹಲೋ
ಎಲ್ ತಿಂದೆ.
ಕಬಿಷ್ ಏ ಕಬಿಷ್ಕ ಕಬಾಬಿಷಾ. ಏ ಕಬಾಬೀಷ
ಕಬಾಬೀಷ್ ಎಲ್ ಬರ್ತ ಗೊತ್ತಾ
ಹ್ಮ್
ಎಲ್ಲ ಬರುತ್ತ ಕಬಾಬಿಷ
ಹೌಕಿರ ಬಾಜು
ಓ ಅಲ್ಲಿಗ ಹೋಗ್ ಬಿಟ್ಟಿದಿಯಾ ಇವತ್ತು
ಹ್ಮ್
ಹ್ಮ ಎಷ್ಟು ಕೂಟ್ಟೆ ಒಂದ ಪ್ಲೇಟ ಬೀರಿಯನಿಗೆ
ಹಲೋ
ಒಂದ್ ಪ್ಲೇಟ್ ಬಿರಾನಿಗ್ ಏಷ್ಟ‌ ಕೊಟ್ಟೆ
ಒನ್ ಏಯಟಿ
ನೀನು ಕಬಾಬಿಷಗ ಹೋಗೀಲ್ಲ
ಮತ್ತೆ
ಹ್ಮ್ ಬೇರೆ ಕಡೆ ಹೋಗಿದರಲ್ಲ
ಒನ್ ಪ್ಲೇಟ್ ಕ ಟೂ ಏಟಿ
ನಾ ಹೇಳತಿದು ನಂದ ಎಲ್ಲಾ ಖರ್ಚಾಗಿದು ಒನ್ ಏಟಿ
ಮತ್ತ ಎದಕ್ಕಾರ
ಅದು ಟೂ ಏಟಿಗಿ ಒಂದ್ ಪ್ಲೇಟ್ ಬಂದಿರ್ತದ ದೊಡ್ಡದು ನಾಾನು ಅಕ್ಕಿನು ಹಾಫಫ ಹಾಫಫ ಹಾಫಫ ಒಳಗ ಸಾಕ ಹಾಫ್ ಆಫ್ ಪೆ ಫುಲ್ ಸಾಕಾಗ್ಬಿಡ್ತದ ಅಷ್ಟ ಬಂದಿರ್ತದ
ಹಲೋ
ನಾವು ಒಂದೊಂದಂದು ತಿಂತೀವಿ ಇಬ್ಬರು ಒಂದೊಂದು
ಏ ಬಾಳ ಅ ಅದೋ ಇಲ್ಲ ಹಾಕಿ ಒಟ್ಟ ಪಾನಿಪೂರಿ ತಿನ್ನದಿತ್ತ ಬಾಳ ಮನಸ ಅದ್ರ ಸಲ್ಲಿಲ್ಲ ಆಫ್ ಆಫ್ ಅದು ಹಾಫ್ ಆಫ್ ತಿಂದಿ ಆಮೇಲ ಇಬ್ಬರು ಒಂದೊಂದ್ ಪ್ಲೇಟ್ ಪಾನಿಪುರಿ ತಿಂದಿ ಐಸ್ ಕ್ರೀಮ್ ತಿಂದಿ ಬಂದವಿ
ಅಯ ಹೋಗತಲ್ಲಾನ
ಆ
ಜೀನ್ಸ್ ಗರಿನ್ ಹೋಗ್ತೀರಲಾ
ಜೀನ್ಸಾ
ಕರಿಯಕ್ ಬಂದ್ ಬರ್ತೀರಿ ಏನ ಹಂಗೆ ಬರ್ತೀರಿ ಹಲೋ
ಹಲೋ
ಕರಗ್ಯಾಗ ಬರ್ತೀರಿ ನಡಬರ್ಕಿಂದೆ ಬರ್ತೀರಿ ಗೌರ್ಮೆಂಟ್ ಹಾಸ್ಪ ಕಾಲೇಜ್ ಇದರಿಂದ
ಏ ಇಲ್ಲ ಕರಿಗ್ಯಗ ಬರತ್ತೆವ
ಕರಿಗ್ಯಲಿಂದ ಸೀದ ಸ್ಟ್ರೇಟ್ ರೋಡಾ
ಹ್ಮ್
ಹ್ಮ್ ಹ್ಮ
ನಿಂದರ ಅಣ್ಣ
ಹ್ಮ್
ನಮ್ಮ ಹುಲಿ ಫೋನ್ ಹಚ್ಚತದ
ಹ್ಮ ಹುಲಿ ಏನಿಗ
ಹಾ ಹಾ ಹ ನನಗೆ ನಗಸ ಬ್ಯಾಡೋ ಅಣ್ಣ ನನಗ ಸುಮ್ನೆ ಈಕಡಿ
ಹು ಹು ಫುಲ್ ಹುಲಿ ಹಂಗರಿ ಹುಲಿ ಅನ್ನದ ಈಗ
ನಾ ಅದು ಫೋನ್ ಕಾಲ್ ಎತ್ತರ್ ನಿಂದ ಕಟ್ತಾದೇನ
ನ ಅಯನ್ನ ಅನ್ನ
ಏನು
ದನ ನಾಯನ್ರಿ ತ ಗುಲ್ಲ ಹ್ಮ
ಹ್ಮ ಇದೆ ಅಂತ ಜೀವೋಗ ಕೆಲ್ಸ ಮಾಡಿಬಿಟ್ಟು ನಾವ ಒಂದು ಕುಡಬಡ್ದ ಇತ್ತು ಆಾ
ಹಾಗೆಂಗ ನತ್ತ ಸಲಕ್ ಒಂದ್ ರಿಜೆಕ್ಟ್ ಮಾಡ್ರ
ಯಾಕಾ
ನಕ್ಕ ಸಲಕ್ಕೇಏನು
ನ್ನ
ಅ ಒಂದು ರಿಜೆಕ್ಟ್ ಮಾಡ್ರಪ್ಪಾ ಅಂದ
ಅವ್ರೇಏನು ಚಂದನ್ ರರಿಜೆಕ್ಟ್ ಮಾಡ್ಕೋತಾರ
ಹ್ಮ್್ಮ್ಮ
ಹ್ಮ್
ಮತ್ತ ಪಾರ್ಟಿ
ಅ ನ
ಪಾಟಿ ಮಳಕ ಇದು ಕಂಬರಿ ಹೈದರಾಬಾಾದ್
ಹಲೋ
ಹೈದ್ರಾಬಾದ್ ಚಾರ್ ಮ ಚಾರ್ ಮಿನಾರ ನೋಡ್ಡಕಂಬ್ರಿ
ಎಂತ
ನಾ ನೀ ನೀ ಭೂಲಿ ನವುನ್ ಹಲಿ ತಾರ ಮಾಡಳಕುಂಬತನಿ
ಣ ನೀಸನ
ಹ
ಹೀ ಎಂದ ಗೊತ್ತಲಿಲ್ಲ
ಬರಾ ನಾ ನೀ ನೀ ಪಾರಾ
ನಿಂದರ ಸದ್ಯಕ್ರ ಆಗಲ್ಪೋ ಎಲ್ಲಿಗ್ನುೂ ಆಗಲ್ಲ
ಎ ದೇಶಕ್ಕ
ಒನ್ ಮಂತ್ ಬಿಟ್ಟ ಫ್ರೀ ನೋಡಿ ಎಲ್ಲಿ ಬಗ
ಇಲ್ಲ ಹೊರಗಿನ ದೇಶಕ್ಕೂಹ ಮೂರು ಮಂದಿ ಇಗ ನಾಲ್ಕು ಮಂದಿ
ಯಾಕ
ಜುಮ್ಮ
ಅಲ್ಲಂದ ಹುಲಿಗ್ ನೋಡಕೇ
ಅಲ್ಲಿೊಂದು ನಮ ದೋಸ್ಥಾನ ಅಲ್ಲಿ ಅವನು ಬೆಟ್ಟಿ ಬರ
ಹ್ಮ್ ಹ್ಮ್ ಆಯ್ತ್ು ಹೋಗ್ ಬಾಪಾನ
ಹ್ಮ್ ಈ ಬಾರನಾ
ನಾ ಬರಲ್ಲಪ್ಪಾ
ಈಕ
ಹ್ಮ್್ಮ
ಇನ್ನ ದೇಶ ಸುತ್ತಿ ನೋಡು ಕೋಶ ಇಳಿದ ನೋಡು
ಹ್ಮ್
ಹ್ಮ್ ಮ ದಸೆ ಸುಚ್ತ ನೀ ಹಾಗೆ ಕರ್ಸೆ ಬ
ನಾ ಮುಲ ಜೋಳಿ ಬರ್ತೀನ್ ನ
ನ ಹಪಾ ನೀ ಮುಲಿ ಸೋಡಿ ಬ ನಾವು ಕೆಲಿ ಸ
ನೀ ನೋಡ್ಬೇಕು
ಹ್ಮ್ ನೀ ಅಂದರು ಕ ನೀವು ರೋನು ಸಟ್ಟ ನೋಡ
ಹಲೋ
ನೀ ನಾ ಹ ಸರಿ ಆರ್ ಸರಿಫೋನ್ ಅಸ್ತರ ಒರ ದಿನ ಡಿಂತರ ನವು
ಏ ನೋ ಮಾನ್ಸಕ್ ಇ್ ಬಿಡ ಹನ ಏನ ನಂದ ನ್ ಮಾಡ್ತಿೀ
ಮಾಂಸಿಕ ಮಾಸಿಕ ಕೊಯಾರ ಹತ್ತಲವು ಹಟ್ಟು ಮಾಡ ಚಿಕ್ಕ ತೀರು
ಅದ್ರೊಳಕ್ ಏನದ ರಿಂಗ್ ಮಾಡಕ್ ಹಾ ಹಾ ಹಾ
ಮ ನಾಕ್ನೂರ್ ಸರಿ ೋನ್ ಹಸು ಟೈಮ ಮಕ್ಕಳ್ರಿ ಎಲ್ಲಪ್ಪ
ಹ ನಿಮ್ ಚನ್ನಾಗ ನತ್ ನೋಡ್ ಸರಿ ಅಥ ಕಂಟಿ ಹಚ್ಬೇಕದ್ರ
ಅದುತ್ರ ಇ ಬಸ್ರ್ ಸಕ
ಏ ಅದು ಗ್ಯಸ್ರಾಗ ನಡ್ಕಬೇಕ ಹೇಳು
ಇದು ನೀವು ಲೋನ್ ಮಾಡತಡ ನೀವ ಏ ಅನ್ಸರ್
ಹ್ಮ ಮತ್ತ
ಹ್ಮ್ ನಾಕ್ ಮೂರ್ ಸರಿ ಅಲ್ಲಿ ಮನ್ಸ್ ಮಾಡ್ರ ನಾಕ್ ನಾಕ್ ಸಾವಿರ ಸಾರಿ ಹಸ್ಿರ್ಬೇಕು
್ಮ ಹ್ಮ್ ಅೇ ಏನು ನಸು ಕಂಟಿನ್ಯೂಸ ಖಾಟ್ ಮಾಡೋದ್ಚ್ಚಲ್ ಖಟ್ ಮಾಡೋದ್ಚ್ಚಲ್ ಟ್ ಮಾಡದ್ಚ್ಚಲ್ ಬೇಕದಿನಸ್ತೀನ್
ಹ್ಮ್ ಹ್ಮ್
ತಲ್ಲಿ ಖರಾ್ಗತ್ತು ಅದಕ್ಕೆ
ಹ್ಮ್ ಹ್ಮ್
ಹೊಲಿ ಹೊಲಿ ಪೋನ್ ಹೊಂಟು ಹೊಲಿದ ಹಲೋ
ಹ್ಮ್
ಚಾರ್ ಮನದ ಈಗ ಮತ್ತ
ನಾನ ಯಾವವುದೋ ಪತಪ್ಪ ನಂಗೆ ನಮ್ಮ ಭಾಸ್ ನಮ್ಮ ಹುಲಿಫೋನ ಅಷ್ಟು ಹಾ
ನಾ ಹ ನಿನ್ ಬಲ್ಲಿ ನಿನ್ ಬಳಿ ಹುಲಿಗಳುಳ ಬಾಳ ಸುಮಕಂಡ್ರ
ಅಲ್ಲೂ ವಕ್
ಹ ಹ ಆಯ್ತಗ ಒಂದ್ರ ಹೊಳಿ ಆಮೇಲೆ ಅಸ್ತೀನಣ್ಣ ಮತ್ತೆ ಯಾಗಾದ್ರು
ತಾಳ್ರ ತಾಳ ಬೇಕ್ ಮಾಡ್ತಿವಿ ಹತ್ ಯಾವಾಗ್ರ ಹತ್ ತ ಅಪಪಕ್ಕ ಆಂದ ಆಡು ಮಾತಾಡ
ಆಯ್ತು ಹಸ್ತೀನ ಅಂದ್ರೆ ಕ ಿ ಕಾಲದ ಅದಕ್ಕೆ ಇದು ಇದು ಮುಗತಲ್ಲಾ
ಹ್ಮ್ ತಾರ ಪ ಚ ನೀ ಬಾರ ಮೋನ್ಸ್ತಿ ಈಗ ನಿಮ್ಮ ಪಾರಕ್ ೇಮಸ್ತ
ಹ್ಮ್ ಹಸ್ತನಿ
ಹ್ಮ್ ಆಯ್ತ ಪಾಪ ಕಷ್ಟ ಸುಖ ಮಾತಾಡು
ಹ್ಮ್ ಇಲ್ಲಿ
ಹ್ಮ್